ಹಲೋ
ಘ ಕೇಳಿಸತಾ ಇದ ಇದಯಾ ಸೌಂಡು
ಕೇಳಿಸ್ತದೆ ಕೇಳತದೆ ಈ ಕಡೆ ಸ್ವಲ್ಪ ಮಳೆ ಬರ್ತಿದ್ಯವಲ್ಲ ಅದ್ಕ್ಕೆಡೆ ಸ್ವಲ್ಪ ಜಲ್ದಿ ಕೇಳಸಲ್ವ ನಿಮ್ಗೆ
ಹೌದಾ ನಿಮ್ ಕಡೆ ಮಳೆ ಜಾಸ್ತಿ ಬರ್ತಾದೆಾ ಅಥವಾ ಸಣ್ಣನೇ ಬರ್ತಾ ಇದೆಯಾ
ಇಲ್ಲ ಇಷ್ಟೊತ್ತು ಜಾಸ್ತಿ ಬಂತು ಈಗ ಸ್ವಲ್ಪ ಸ್ವಲ್ಪ್ಪ ಕಮ್ಮಿ ಆಗಿದೆ ಮತ್ತೆ ಏನ್ ಏನ್ ನಡೀತಿದೆ ಕೆಲ್ಸ ನಿಮ್ದು ಅದು ಇಟ್ಟತ್ತ ಇಷ್ಟ ಇಷ್ಟೊತ್ತಿಗೆ ಬಾಳೆ ಬಾಳ ಮಳೆ ಬರ್ತಿತ್ತು ಈಗ ಈಗ ಕಮ್ಮಿ ಆಗಿದೆ
ಹೌದಾ ಮತ್ತೆ ಏ ನಡೆದಿದ ಸಮಾಚಾರ
ಮತ್ತೆ ಏನಲ್ಲ ನಾವು ಇಲ್ಲ ಕಂಪನಿಯಲ್ಲಿ ಇದೀವಿ ನೋಡಪ್ಪಾ
ಕಂಪನಿಯಲ್ಲಿ ಇದಾರಾ ಕೆಲ್ಸ ಏನ್ ಮಾಡ್ತೀರಾ ಅಲ್ಲಿ ಕಂಪನಿಯಲ್ಲಿ ಎಷ್ಟ್ ಕೊಡ್ತಾರ ದುಡ್ಡು ಮತ್ತೆ ಸ್ಯಾಲರಿ ಏನಿದೆ ಮತ್ತೆ ವರ್ಕಿಂಗ್ ಟೈಮ್ ಏನಿದೆ ಮತ್ತೆ ಎಷ್ಟ್ ಗಂಟೆಗೆ ಹೋಗ್ತೀರಾ ಎಷ್ಟ್ ಗಂಟೆಗೆ ಬರ್ತೀರಾ
ಮಂತ್ಲಿ ಎಷ್ಟು ಕೊಡ್ತಾರೆ ಅಂದ್ರೆ ಮೂವತ್ತೆಂಟು ಸಾವಿರಂದ ನಲ್ವತ್ ಸಾವಿರ ಸ್ಯಾಲ್ರಿ ಇದೆ ಇಲ್ಲಿ ಇಲ್ಲಿ ಏನಲ್ಲ ಕೆಲ್ಸ ಅಂದ್ರೆ ಮ ಪ್ಲಾಸ್ಟಿಕ್ಗಳು ಇರಲ್ಲ ಆ ಪ್ಲಾಸ್ಟಕ್ ಗಳು ಎಲ್ಲಾ ದೇಶದ ಪ್ಲಾಸ್ಟಿಕ್ ಗಳು ಇಲ್ಲಿ ಒಂದ್ ಕಂಪ್ನಿ ಅಂತ ಮಾಡಿದಿದ್ದಾರೆ ಈ ಕಂಪ್ನಿ ಒಂದ್ ಸೇರುತ್ತದೆ ಎಲ್ಲ ಪ್ಲಾಸ್ಟಿಕ್ಗಳು ಆ ಪ್ಲಾಸ್ಟಿಕ್ ಆ ಪ್ಲಾಸ್ಟಿಕ್ಲಿಂತ ಏನೇನು ಪ್ರಾಡಕ್ಟ್ ಗಳು ಏನೇನು ಸರಕು ಸ ಸರಕುಗಳುಗುತ್ತ ಅವೆಲ್ಲ ನಾವು ಉತ್ಪಾದಿಸಬೇಕು ಉತ್ಪಾದಿಸ ನಂತರ ಅದನ್ನು ನಾವು ಯಾವ್ಯಾವ ರೀತಿಗೆ ತಯಾರಿಸಿ ಅದಕ್ಕೆ ಯಾವ ಆಕಾರ ಕೊಡಬೇಕು ಆಕಾರ ಕೊಟ್ಟು ಯಾರ್ಯಾರಿಗೆ ಅದಕ್ಕೆ ಇದಕ್ಕೆ ಮಾರ್ಕೆಟ್ಗೆ ಹೇಗೆ ವಿತರಣೆ ಮಾಡಬೇಕು ಎನ್ನೋದು ಇದೇ ನಮ್ದು ಕೆಲಸ ಇಲ್ಲಿ
ಏ ಒಳ್ಳೇದೇ ಬಿಡಿ ಇದಂತರು ಕೆಲ್ಸ ಒಳ್ಳೇದ ಅನ್ಸುತ್ತೆ ಮತ್ತೆ ಇನ್ನೋ ಏನಾದ್ರು ವೇಕೆನ್ಸಿ ಖಾಲಿ ಇತ್ತಂದ್ರೆ ಅಥವಾ ಹುದ್ದೆಗಳು ಖಾಲಿ ಇದವು ಅಂತಂದ್ರೆ ನಮಗು ಕೂಡ ಹೇಳಿದ್ರೆ ಎಲ್ಲಾ ಒಳ್ಳೆದಾಗಿಿತ್ತು ಯಾಕಂತಂದ್ರೆ ನಾನು ಬಿ ಎಸ್ಸ ಕಂಪ್ಲೀಟ್ ಮಾಡ್ಕಂದ ಈಗ ಒಂದ ವರ್ ವರ್ಷ ಆಯತ್ತು ನಾವ ಒಂದ್ರ ಈಗ ಏನು ಉದ್ಯೋಗ ಇಲ್ಲ ಏನ ಇಿಲ್ಲ ಅದ ಕುಂತಿದ್ದೇವಿ ಈಗ ಪ್ರೆಸೆಂಟ್ ಆಗಿ ಈಗ ನೀವ್ ಏನಾದ್ೂ ಸ್ಯಾಲರಿ ಕಡಿಮೆ ಕೊಟ್ಟ್ರರು ಪರವಾಗಿಲ್ಲ ನೀ್ ಎಳ್ಸಿದ್ರೆ ಎಲ್ಲಾ ಒಳ್ಳೆದಗತ್ತೆ ನೋಡಿ
ಹೌದೌದು ಈಗ ನೋಡಿ ವ್ಯಾಕೆನ್ಸಿಲ್ಲಿ ಕಾಲಿಲ್ಲ ಯಾಕಂದ್ರೆ ಇಲ್ಲ ತುಂಬಾ ಏ ತುಂಬಾಷ್ಟು ಜನ ಇಲ್ಲಿ. ಆ ಇದು ಹಾಕಿದ್ದಾರೆ ಏನಾದೂ ಯಾಕಂದ್ರೆ ಇಲ್ಲಿ. ಕೆಲ್ಸ ಸ್ವಲ್ಪ ಇದ ಇದದೆಲ್ಲ ಸಲ್ ಬಾಳ ಇದೆ ಅಂತ ಬಾಳ ಜನ ಆಗಿದ್ದಾರೆ ಇಲ್ಲಿ. ಸುಮಾರು ಎಏಂದ್ರು ಒಂದು ಎಷ್ಟು ಎರಡ್ನೂರ ಐವತ್ ಜನ ಈಗ ಕಾರ್ಮಿಕರುಲ್ಲಿ ಕೆಲಸ ಮಾಡ್ತಾರೆ ಇನ್ನ ಬರ್ತೀನಿ ಬರ್ತೀನಿ ಅಂತ ಕರೆಗಳು ಮಾಡ್ತಾರೆ ನಾವೇ ಇನ್ನೊಂದು ಇನ್ನೊ ಒಂದ್ ಎರಡ್ ಮೂರು ತಿಂಗಳ ಸ್ವಲ್ಪ ನಿಂದ್ರಿ ಆಮೇಲೆ ನಮ್ದು ಸ್ವಲ್ಪ ಅದು ಅದ ಏನ್ ಇ ಅದೇ ಅದು ನಮ್ಮ ಸಂಸ್ಥೆಯನ್ನು ಇ ಸ್ವಲ್ಪ ದೊಡ್ಡದಾಗಿ ಮಾಡ್ತೀವ ಅಂತ ಕಿಸಿಿ ಭರವಸೆ ಕೊಟ್ಟಿದೀವಿ ಅವರಿಗೆ.
ಹೌದಾ ಮತ್ತೆ ನೀವು ಯಾವಾಗಾದ್ರೂ ಉದ್ಯಗಳು ಖಾಲಿ ಇದ್ದು ಅಂದ್ರೆ ಹೇಳ್ಬಹುದು ನೋಡಿ ನಮ್ಗೆ.
ಹಾ ಸರಿತವರಿ ನಾ ನಿಮಗೆ ಹೇಳ್ತಿ ತವರಿ ಆತರ ಏನಾದ್ರು ಖಾಲಿ ಇತ್ತ ಅಂದ್ರೆ ಈಗ ಒಂದು ನಾ ಆಲ್ಮೋಸ್ಟ್ ಎಷ್ಟೆ ಅಂದ್ರ ಒಂದು ಮೂರ್ ನಾಲ್ಕು ತಿಂಗಳ ಐತಿ ಈಗ ಹುದ್ದೆಗಳು ಖಾಲಿನೆಲ್ಲ ಕೆಲ್ಸಗಳು ಬಾಳ ನಡೀತಿದೆ ಕಂಪನಿಯಲ್ಲಿ.
ಮತ್ತೆ ಇನ್ನು ಏನಾದ್ರು ಬೇರೆ ಕಂಪನಿಯಲ್ಲಿ ಏನಾದ್ರು ಖಾಲಿ ಇತ್ತಂತಂದ್ರೆ ಅಲ್ಲಿ ಆದಾದ್ೂ ನಮ್ಗೆ ಉದ್ಯೋಗ ಕೊಡ್ಸ್ಬಹುದ ಏನಂತಿ ನಾನು ನಿಮಲ್ಲಿ ಕೇಳಕ ಗತ್ತೀನಿ ನೋಡಿ.
ಹ ಕಂಪನಿಗಳು ಇದಾವೆ ಅಂದ್ರೆ ಸ್ವಲ್ಪ ಕೆಲ್ಸಗಳು ಜೋರ್ದೆ ಇಲ್ಲಿ ಅಂದ್ರೆ ಸ್ಯಾಲ್ರಿ ಕಮ್ಮಿ ಇದೆ ನೋಡಿ ನಿಮ್ಗ ನಿಮ್ಗೆ ಇಷ್ಟ ಇದ್ರೆ ನೋಡ್ಬಹುದು ಅಲ್ಲಿ ಕೆಲ್ಸ ಸ್ವಲ್ಪ ಬಾಳ ಇದೆ ಕೆಲ್ಸ ಏನಂದ್ರೆ ಮಿನಿಮಮ್ ಹನ್ನೆರಡ್ ತಾಸ ಕೆಲ್ಸ ಇರುತ್ತದೆ ಸ್ಯಾಲ್ರಿ ಬರಿ ಇಪ್ಪತ್ ಸಾವಿರ ಕೊಡ್ತದೆ ನೋಡಿ ಅಷ್ಟೇ
ಸ್ಯಾಲರಿಯನ್ನು ನಡತಾ ಬಿಡಿ ಮತ್ತ್ ಇಪ್ಪತ್ ಸಾವಿರ ಅಂದ್ರೆ ಮತ್ತೆ ಅದು ರೂಮ್ ಇರೋದು ಹೆಂಗೆ ಮತ್ತೆ ಕೆಲ್ಸ ಏನಿರುತ್ತೆ ಎಷ್ಟು ತಾಸು ಇರುತ್ತೆ ಸ್ವಲ್ಪ ಊಟ ಅದು ಅದು ಏನ ಸ್ವಲ್ಪ ಚನ್ನಾಗಿ್ ಹೇಳದ್ರುತ್ತೆ
ಅದು ಕೆಲಸ ನೋಡ್ರಪ್ಪ ಸ್ವಲ್ಪ. ಕೆಲಸ ಹಾಡಿದ್ದೆ ಈಗ ಆಮೇಲೆ ಮತ್ತ ಹೇಳಿಲ್ಲ ಅಂತಂದರ ಕೆಲಸ ಅದಏನಂದ್ರು ಕಬ್ಬಿಣ ಕೆಲಸ ಇರುತ್ತೆ ಸ್ವಲ್ಪ ಒಜ್ಜಿ ಕೆಲಸ ಕಬ್ಬಿಣವನ್ನು ತಯಾರಿು ಮಾಡಿ ಅದು ಪ್ರಾಡಕ್ಟ್ ಗಳು ಒಜ್ಜಿಜ್ಜ ಅದುಹಳ ವೇಟ್ ಇರ್ತಾವಲ್ಲ ಆ ಪ್ರಾಡಕ್ಟ್ ಗಳು ಎಲ್ಲೆಲ್ಲಿ ಹಾಕ್ಬೇಕು ಆ ಪ್ರಾಡಕ್ಟ್. ತಂದು ಕಿ ಅ ಯಾವ ತರ ಜೋಡಣೆ ಜೋಡಣೆ ಮಾಡಿ ಯಾವ. ತರ ಕಂಪನಿಯಲ್ಲಿ್ ಇದು ಮಾಡ್ ಆ ತರ ಸ್ವಲ್ಪ ಅದೇ. ಕಬ್ಬಿಣ ಕೆಲಸ ಇರುತೈದೆ ನೋಡು.
್ಮ ನಡೀತ್ಯ ಬಿಡು ಕಬ್ಬಿಣ ಕೆಲ್ಸ ಮತ್ತೆ ಅದು ಕಬ್ಬಿಣ ಕೆಲ್ಸ ಎಷ್ಟ್ ತಾಸ ಮಾಡ್ಬೇಕು ಮತ್ತೆ ಅಲ್ಲಿ ಊಟ ಹೆಂಗ್ ಮಾಡ್ಬೇಕು ಮತ್ತೆ ಅಲ್ಲಿ ರೂಮ್ ಹೆಂಗ್ ಮಾಡ್ಬೇಕು.
ಕಬ್ಬಿಣ ಕೆಲಸ ನೋಡಿ ಅದೇ ಹೇಳ್ತೀನಲ್ಲ ಮುಂಜಳೆ ಆರು ಗಂಟೆ ಹೋದ್ರು ಯಾವಾಗ ಅಂದ್ರು ಆಹ್ ಮೂರ್ ಮೂರು ಗಂಟೆಗೆ ಬರ್ಬೇಕು ಯಾವಾಗ ಮಧ್ಯಾಹ್ನ ಲಂಚ್ ಹನ್ನೆರಡ್ ಗಂಟೆಗೆ ಬಿಡ್ತದೆ ಹನ್ನೆರಡು ಗಂಟೆ ಬರೀ ಒಂದ್ ಅದ್ ಹತ್ತ ಸಿಸಷ್ಟೆ ನಿಮ್ ಕೆಲ ಲಂಚ್ ಮಾಡಕ್ ಟೈಮ್ ಇರೋದು ಆಮೇಲೆ ಮೂರವರಿ ನಾಲ್ಕಕ್ ನಿಮ್ ಬಿಡ್ತಾರೆ. ನೀವು ನೀವು್ ನೀ್ ಮನ್ಸ ಮಾಡಿದ್ರೆ ನೈಟ್ ಅನ್ನು ಮಾಡಬಹುದು. ನೈಟ್ ಕೆಲಸ ಇರುತದೆ ಅಲ್ಲಿ ಹೆಂಗಂದ್ರೆ ಅದು ಸ್ವಲ್ಪ ವಜ್ಜ ವೇಟ್ ಕೆಲ್ಸ ಇದೆಯಲ್ಲ ಸ್ವಲ್ಪ ಅದ ಅಂದ್ರರುನು ಇಲ್ಲಿ ಇದು ಸ್ಯಾಲ್ರಿ ಬಹಳ ಕಡಿಮೆ ಇದೆ ಅದರ ಸಲುವಾಗಿ ಕಾರ್ಮಿಕರು ಅವಾಗ ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ನಮ್ಗೆ ಸಲ್ ೆ ಹೆಚ್ಚಿಗೆ ಆಗೋಬೇಕು ಹೆಚ್ಚಿಗೆ ಆಗೋಬೇಕು ಅಂದ್ರೆ ಅದ್ರ ಬಗ್ಗೆ ಯಾರು ಗಮನ ಹರಿಸಲಾಗ್ಯಾರ ಅದಕಲೆ ಸ್ವಲ್ಪ ಇದು ಕಂಪನಿಯಿಂದ ಉಳಿದಿದೆ ಅದಕ್ಕೆ ಇಲ್ಲಿ ಬಾಳ ಮಂದಿನ ಕೆಲ್ಸಕ್ಕೆ ಬರಲಗ್ಯಾರ ಈಗ.
ಹೌದಾ ಹಂಗಿತ್ತ ಅಂದ್ರೆ ಬೇಡ ಬಿಡಿ ಮತ್ತೆ ಯಾಕೆ ನಮ್ಗನು ಸ್ವಲ್ಪ ಕೆಲ್ಸ ಒಜ್ಜಿತ್ತ ಅಂದ್ರೆ ನಮ್ನ್ ಕೂಡ ಮಾಡೋದ ಆಗುದಿಲ್ಲ ಯಾಕಂತಂದ್ರೆ ನಾವು ತಳ್ಳಗಿದೀವಲ್ಲ. ಅಜ್ಜಿ ಎತ್ತದಯತು ಜಾಸ್ತಿ ಹೊತ್ತು ಕೆಲಸ ಮಾಡ್ ಮಾಡೋದಾಗೋದಿಲ್ಲ ಯಾವವುದಾದ್ರೂ. ನೀವ ಅಲ್ಲಿ ಯಾವ್ದಾದ್ರ ಕಂಪ್ನಿಯಲ್ಲಿ ಸ್ವಲ್ಪ ದೂರದ್ರ ಪರವಾಗಿಲ್ಲ ಅದು ಕಂಪನಿಯಲ್ಲಿ ವರ್ಗ ಇರಬೇಕು ಅದು ಕಂಪ್ಯೂಟರ್ ಅಲ್ಲಿ ಆಯ್ತು ಆನ್ಲೈನ್ ಅಲ್ಲಿ ವರ್ಗ ಇರಿದ್ರೆ ಎಲ್ಲ ಒಳ್ಳೇದಾಗಿತ್ತು ನೋಡಿ.
ಹಾಂ ಹೌದೌದು ನಾನು ಅದು ಹೇಳ್ತೀನಲ್ಲ ನಿಮಗೆ ಇನ್ನೊ ಒಂದು ಒಂದು ತಿಂಳ ವೇಟ್ ಮಾಡ್ರಿ ನಮ್ಮ ಕಂಪ್ನಿಯಲ್ಲಿ ಕೆಲಸ ನಾನು ಯಾರ ಹತ್ರನೂ ಇದಿಗೆ ಮಾಡಿ ನಿಮ್ಗೊಬ್ಬನಿಗೆ ಅಪಾಯಿಂಟ್ಮೆಂಟ್ ಲೆಟರ್ ತೊಂದಕಿಸಿ ನಿಮ್ಗೆ ನಾನು ಜಾಯಿನ್ ಮಾಡಿಸ್ತೀನಿ ಇಲ್ಲಗೆ ನೀವ ಇಲ್ಲಿ ನೀವು ಇಲ್ಲೇ ಬಂದ್ಬಿಡ್ರಿ ಅಂತ.
ಸರಿ ಸರಿ ಅಷ್ಟೇ ಮಾಡಿ ಮತ್ತೆ.
ಹಾ ಸರಿ ಮತ್ತೆ ಈಗ ನೀವು ಏನ ಇನ್ನ ಡಿಗ್ರಿನ ಓದ್ಲತ್ತೀರಾ ಇನ್ನ ಯಾವಾಗ ಮುಗತದೆ ನಿಮ್ದು ಎಜುಕೇಶನ್.
ಇಲ್ಲ ಇದು ಬಿ ಎಸ್ ಸಿ ಮಾಡಿದ್ದೆ ನಾನು ಈಗ ಡಿಗ್ರಿ ಕಂಪ್ಲೀಟ್ ಆಗಿ ಈಗ ಒಂದ್ ವರ್ಷ ಆಯ್ತು ಈಗ ಪ್ರೆಸೆಂಟ್ ಆಗಿ ನಾನು ಕೆಲ್ಸ ಎಲ್ಲಾರದೆ ಅದೇ ವಲ್ಲ್ಲಿ ಬೇರೆ ವಲ್ಲ್ಲಿ ದುಡಕಂತೀನಿ ಅದು ಗಿ ಗಾಳೆ ಒಡೆ ಅದರಲ್ಲಿ ಅದು ಬಿ ಎಸ್ಸ ಅಲ್ಲಿ ಕೂಡ ರಿಸಲ್ಟ್. ಚೆನ್ನಾಗಿ ಆಗಿದೆ ಈಗ ಕೆಲ್ಸಕ್ಕೆ ದುಡಕಂಟಿನಿ ಅಲ್ಲಿ ಬರ ದಿನಕ್ಕೆ ಏನಿಲ್ಲ ಅಂತಂದ್ರೆ ಎರಡ್ನೂರಂದ ಮುನ್ನೂರು ರೂಪಾಯಿ ಕೊಡ್ತಾರೆ ಮತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗ ಕೆಲಸ ಮಾಡಬೇಕು ಊಟ ಕೂಡ ಎಲ್ಲಾನು ನಮ್ ಕಡೆ ಇದೆ ಅಲ್ಲ ಮತ್ತೆ ಏನು ಜಾಸ್ತಿ. ಲಾಭ ಉಳಿಯಬಲ್ದು ಹಾಗಾಗಿ ನಿಮ್ಗೆ ಸ್ವಲ್ಪ ನಾನು ಜಾಬಿನ ಸಲುವಾಗಿ ಕೇಳಿದ್ದು.
ಹೌ ಇಲ್ಲ ಇಲ್ಲ ಇದ್ರ ಬಗ್ಗೆ ನಾನು ಸ್ವಲ್ಪ ಗಮನ ಅರ್್ತೇನೆ ಬಿಡಿ ಯಾಕೆಂದ್ರೆ ನಿಮ್ಗ ಡಿಗ ಮುಗಿದ್್ಯಾಗ ಒಂರ ನಿರುದ್ಯೋಗಿಗಳಾಗಿ ಬಿಟ್ಟಿದರ ನೀವು ನಿಮ್ಗೆ ಏನಾದ್. ಕೆಲಸ ಉಡ್ಕೋಬೇಕು. ಕೆಲ್ಸ ನಮಗ್ ಬಿಟ್ಟಬ ಬಿಿ ನಾ ಏನಾದರು ಮಾಡ್ ಲ್ಲಿ ಆದ್ರೆ ಈ ಬಂದ ಮೇಲೆ ಸ್ವಲ್ಪ ಕೆಲಸ ನಿಷ್ಠೆಯಿಂದ ಶ್ರದ್ಧೆಯಿಂದ. ಮಾಡ್ಬೇಕು ನೋಡಿ್ರ ಇಷ್ಟೇ ನೀವ್ ಕೆಲಸ.
ಸರಿ ಕೆಲ್ಸ ಏನು ನಿಷ್ಠೆಯಿಂದ ಶ್ರದ್ದೆಯಿಂದ ಮಾಡ್ತೀವಿ ಮತ್ತೆ ಅದು ನಿಮ್ಗೆ ಅದು ನೀವು ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ಅದು ಯಾವ್ದೋ ಇದಿದ ಅಲ್ಲ ಗೌನ್ನ್ರ್ಮೆಂಟ್ ಕಡೆಯಿಂದ ಸ್ಕೀಮ್ ಅದು ದುಡ್ಡು ಬರ್ತಾವಲ್ಲ ಮಂತ್. ಲಿಯನ ಬರ್ತಾವಲ್ಲಾ
ಹೌದೌದು ಬರ್ತ ಹೌದು ಅದು ಯುವ ನಿಧಿ ಅಂತ ಬರ್ತದೆ ಏನುೋ ಹಲವಾರು ರೀತಿಿಯ ಗಳು ಇದು ಇದುಗಳಗ ಬರ್ತ ನಿಮ್ಗೆ ಬಂದಿಲ್ವಾ ಯೋ ಯುವನಿಧಿ ಅಂತ
ಹಾ ಬರ್ತವೆ ಬರ್ತವೆ ಆದ್ರೆ ನಿಮ್ಗೆ ಎಷ್ಟು ಬರ್ತವೆ ಮಂತ್ಲಿ
ಹ ನಮ ನಮ್ಗೆ ತಿಂಗಳಿಗೆ ಅದು ಮೂರ್ ಸಾವಿರ ಬರ್ತದೆ ಯಾಕಂದ್ರೆ ನಮಗಗೆ ಬಹಾಳ ಹಿಂದಿನ ಬ್ಯಾಚ್ ಅಲ್ಲ ನಮ್ಗೆ ಸ್ವಲ್ಪ ಮೂರ್ ಸಾವಿರ ಬರ್ತದೆ ತ ತಿಂಗಳಾ ತಿಂಗಗಳ
ಹೌದಾ ನಮ್ಗೆ ಬರೀ ಎರಡ್ ಸಾವಿರ ಬರುತ್ತೆ ಒಂದ ತಿಂಗಳಿಗೆ ಏನಲ್ಲ ಅಂತಂದ್ರರು ಅದು ಎರಡ್ ಸಾವಿರ ಏನ್ ಬರುತ್ತಲ್ಲ ಅದು ಫೋನ್ ರೀಚಾರ್ಜ್ಗಯ್ತು ಟಿ ವಿ ರಿಚಾರ್ಜ್ಗಯ್ತು ಮತ್ತೆ ನಮಗ ನ್ ಖರ್ಚ ಇರ್ತಾವಲ್ಲ ಅದಕ್ಕೆ ಹೋಗ್ತಿದಾವೆ ಅದಕ್ಕೆ. ಏನೂ ಕೂಡ ಉಳಿತಾಯ ಆಗ್ತಿಲ್ಲ
ಹೌದೌದ ಹೌದು ಏನಾದ್ರು ಮಾಡ್ಬೇಕ್ರೀ ಎಕ್ಸಾಕ್ಟ್ ಗಡ್ಡಿಿಗೆೇ ಮಗಿದ ಮ್ಯಾಗ ಏನಾದ್ೂ ಮಾಡಬೇಕುಮ್ಮನೆಯೆ ಕುಂತಕಬಾರು ಅದ್ಲ್ಲಿ ನೀವು ಅಕಡೆ ಔಟ್ ಆಫ್ ಸೈಡ್ ಈ ಕಡೆ ಬಂದ್ರೆ ನಿಮಗ ಗೊತ್ತಾಗುತ್ತೆ ಯಾವ್ಯಾವ ರೀತಿ ಮಾರ್ಕೆಟ್ ಇದೆ ಯಾವ ರೀತಿ ಕೆಲಸಗಳು ಉದ್ಯೋಗಗಳು ಖಾಲಿ ಇದೆ ಯಾವ್ಯಾವ ರೀತಿ ಕಾರ್ಮಿಕಗಳು ತಮ್ಮ ಜೀವನವನ್ನು ನಡೆಸ್ ಾರೆ ಅಂತ ನಿಮ್ಗ ಗೊತ್ತಾಗುತ್ತೆ ಅದೇ ಊರಲ್ಲ ಇದ್ರೆ ನಿಮ್ಗ ಏನ ಗೊತ್ತಾಗಲ್ಲ
ಹೌದೌದು ಅದನ್ನು ಕೂಡ ಎಲ್ಲ ಒಳ್ಳೇದೆಲ್ಲ ಕೆಲ್ಸ ಮಾಡಿದ್ರು ಮಜಾ ಆ ಕಿಸರ ಕತಿವಾರ ಬನ್ನಯ
ಯಾರು ಅವರು ಬಂದ್ಯಾ ಬಂದ್ಯಾ ಅಂತ ಹೋದರ್ಲತ್ತತಾರಲ್ಲಿ
ಹೌದೌದು ಹುಡುಗೂರ ಇದ್ದಾರಲ್ಲ ಈಗ ಈ ಕೆಲ್ಸ ಮಾಡಿ ಮುಗಿತಲ್ಲ ಮನೆ ಮನೆಗ್ ಹೋಗ್ಬೇಕಂತೇಳಿ ಕೇಳ್ತಿದ್ದಾರೆ ಅವರು
ಓ ಹೌದಾ ಹಾಗಿಯಾ ರೈಟ್ ರೈಟ್ ರೈಟ್ ನೋಡಿ ಅವ್ರಗನು ಬರ್ತಾರೆ ಅ ಕೇಳಿ ಅವ್ರಿಗುನು ಬರ ಬಂದು ನೀವು ಅವರು ಜೊತ ಆಾಗಿಿ ಬಂದ್ಬಿಡಿ ಇಲ್ಲಿ ಕಂಪನಿಯಲ್ಲಿ ಯಾಕಂದ್ರೆ ನೀವು ಒಬ್ಬರೇ ಈಗ ಬರ್ಬೇಕಂದ್ರೂ ಬಹಳ ದೂರ ಆಗುತ್ತೆ ಅಲ್ಲ ನೀವು ನೋಡಿದರ ಎಲ್ಲಾ ರೈಲಿನಲ್ಲಿ ರೈಲು ಸಂಚಾರ ಇರುತ್ತೆ ಸ್ವಲ್ಪ ನೀವು ತೊಂದರೆ ಆಗ್ಬಹುದು ಅದಲ್ಲಿ ನಿಮ್ಮ್ ಫ್ರೆಂಡ್ಸ್ ಬರ್ತಾರೆ ದನು ಕನಾಮಂದ ಬಿಡಿ
ಹಂಗಿತ್ತಂದ್ರೆ ಸರಿ ಬಿಡಿ ನಮ್ಮ ಫ್ರೆಂಡ್ಸ ಈಗ ಅವ್ರ ಇಬ್ರು ಇವ್ರ ಇಬ್ರು ಅಂದ್ರೆ ಒಂದು ಆರ್ ಏಳ ಜನ ಆಗುತ್ತಾರೆ ಏಳ ಜನ ಆಗುತ್ತಾರೆ ಆದ್ರೆ ಅವ್ರದ ಕ್ವಾಲಿಫಿಕೇಶನ್ ಇಬರ ಮೂವರದು ಬಿ ಎ ಕಂಪ್ಲೀಟ್ ಆಗಿ ಇದೆ ಇನ್ನು ಮೂವರದು ಬಿ ಕಾಾಮ್ ಕಂಪ್ಲೀಟ್ ಆಗಿದೆ ಇನ್ನು ಒಬರ್ದು ಮತ್ತೆ ಬಿ ಎಸ್ ಸಿ ಕಂಪ್ಲೀಟ್ ಆಗಿದೆ ನೋಡಿ
ಇಲ್ಲ ನೋಡಮ ನಾ್ ಮಾತಾಡಮ ನಾವ್ ಮ್ಯಾನೇಜರ್ ಕೂಡ ಮಾತಾಡ್ತಿೀವಿ ಸರ ಎಲ್ಲರಿ ನಮ್ಮವರಿ ನವರ ಸ್ವಲ್ಪ ಬೇಕಾಗಿದವರ ಇದಾರೆ ಸ್ವಲ್ಪ ನೋಡ್ರ ಅಪಾರ್ಟ್ಮೆಂಟ್ ಅವ್ರ ಹೇಳ್ತ ನೋಡ
ಏನೋ ಸೋೊಂಡ್ ಬರ್ತ ತದ ಅಲ್ಲ ಹಿಂದನೆಂದು
ಇಲ್ಲಿ ಕಾರ್ಮಿಕರ್ರೀ ಅವ್ರು ಸ್ವಲ್ಪ ಮಾತಾಡ್ತಿದ್ದಾರೆ ಅವರು ಮ್ಯಾನೇಜರ್ ಹತ್ರ ಅದು ಮ್ಯಾನೇಜರ್ ಏನಂದ್ರು ಸ್ವಲ್ಪ ಅವರು ಎರಡು ದಿನದ ಲೀವ್ ತೊಂದಿರು ಲೀವ್ ಲೀವ್ ನಲ್ಲಿ ಏನಿತ್ತು ಎರಡು ದಿನ ಬರಿೀ ಎರಡು ದಿನಲ್ಲಿ ಅಂತಿತ್ತು ಅವ್ರು ಹೋಗಿದ್ದು ನಾಲ್ಕು ದಿನ ಹೋಗಿದ್ದು ಅದ ಕಲೇ ಮನೇಜರ ಹತಿದ್ದಾರೆ ಅವರಿಗೆ
ಹೌದಾ ಸರಿ ಸರಿ ಅದ್ರಾಗ ಏನ್ ಪ್ರಾಬ್ಲಮ್ ಇಲ್ಲ ಮತ್ತೆ ಅದು ನಾವ ಕೆಲ್ಸ ಮಾಡ್ತೀವಲ್ಲಾ ಅಲ್ಲಿ ಸಾಲರಿ ಆಯ್ತು ಮತ್ತ ಅಲ್ಲಿ ಇರಕೆ ರೂಮ್ ಆಯ್ತು ಎಲ್ಲಾ ಏನ್ ಅಂತ ಹೇಳ್ತೀರಾ ಒಂದ್ಸಲ ಚೆನ್ನಾಗಿ
ಹ ಅಲ್ಲಿ ರೂಮ್ ನೋಡ್ರಿಾ ರೂಮ್ ಐ್ ಮಂದಿ ಇ್ದ ಅಂದ್ರೆ ಒಂದ ರೂಮ್ ಕೊಡ್ತಾರೆ ಏಳ ರ ಏಳು ಮಂದಿ ಇ್ದಂದ್ರೆ ಇನ್ನೊಬ್ಬ್ರಿಗೆ ಹಾಕಿಸಿ ಎರಡ್ ರೂಮ್ ಕೊಡ್ತಾರೆ ಊಟ ಮೂರತ್ ಊಟ ಕೊಡ್ಾರೆ ಮುಂಜಳಿ ನಿಮ್ಗೆ ಯಾವ ತರ ಬೇಕೋ ಆ ತರ ನಾಷ್ಟ ಕೊಡ್ತಾರೆ ಊಟದ ಬಗ್ಗೆ ಏನ್ ಚಿಂತೆ ಮಾಡ್ಬಿಡಿ ಆ ಸೇವಿಸುವಲ್ಲಿ ನಿಮ್ಗೆ ಉತ್ತಮವಾದ ಗುಣಮಟ್ಟ ಆಹಾರವನ್ನು ಕೊಡ್ತಾರೆ ಇಲ್ಲಿ ಊಟದ ಬಗ್ಗೆಏನ್ ಚಿತ್ತಿ ಮಾಡ್ಬಿಟ್ರಿ ಅದೇ ಇನ್ನೊ ಒಂದ್ರಡು ಮೂರ್ ದಿನ ಬಿಟ್ಟ ಟ್ಟು ಬಂದ್ಬಿಡ್ರಿ ಆಯ್ತಾ
ಇನ್ನು ಎರಡ್ ಮೂರ್ ದಿನ ಬಿಟ್ಟು ಬಂದ್ರೆ ಮತ್ತೆ ಅದು ಸ್ವಲ್ಪ ಇಲ್ಲಿ ಹೊಲ್ದ ಕೆಲ್ಸ ಎಲ್ಲ ನಡ್ತಿದ್ದು ಮತ್ತೆ ಅದು ಬಿಟ್ಟು ಬ ಅಂತಂದ್ರೆ ಬಿಟ್ಟು ಬರ್ತವಿ ಅದ್ರೆಲ್ಲ ನೆಲ್ಲ
ಇಲ್ಲ ಎಲ್ಲಾ ಬಿಟ್ಟು ಬಂದಿರಿ ನೋಡಿ ಅದು ಟೈಮ್ ಎಷ್ಟ ಐ್ ನೋಡ್ರಿ ಸ್ವಲ್ಪ ನಾವು ಫೋನಲ್ಲಿ ಟೈಮ್ ತೋರ್ಸಲಾಗ್ಯದ
ಹೌದಾ ಒಂದ್ ಕಾಲ್ ಬರ್ತಾ ಇದ್ದೇನೆಿದ್ರೆ ನಾನು ಅಷ್ಟೆ ಅಂತ
ಹಾ ಸರಿ ಸರಿ ತರಿ